ಪಳತಲ್ಲ
ಏನ ಇಲ್ಲೇ ನಾನು ಮೈದಾನದ ತಿರ್ಗಾಡಾಕತಿದ್ದೆ ನೀವ ಏನ್ ನಡೆಸಿರಿಣ ಮತ್ತ ಮಾವ ಒಂದ್ ಮಾವ ಬರ್ತ ಕತಿ ಆತನ್ ಕೇಳ್ತರನಣ
ಇಲ್ಲೇ ಕೊತೇನೆ
ಹ್ಮ್ ನಾಷ್ಟ ಆಯ್ತಣ್ಣ ನಿಮ್ದು
ನಮ್ದು ಆಯ್ತು ಏನ್ ತಿಂದ್ರೆ
ನಾನು ದೋಸೆ ಇತ್ತು ತಿಂದ
ದೋಸೆ ಎದ್ರಲ್ಲಿ ಮಾಡಿದ್ರು ದೋಸೆ
ದೋಸೆ ಎಲ್ಲೇ ಮಾಡ್ತಾರ ಇಡ್ಲನೇ ಮಾಡಿರ್ತಾರ ಒಂದ್ ಮಾ ಬರ್ದ ಗದಿ ಹತ್ತೀನಿ
ಯಾವ ಇತ್ತ ಅಕ್ಕಿ ಇತ್ತ ರಾಗಿ ಇತ್ತ ಗೋಧಿ ಇತ್ತ ಯಾವ್ದ
ಕಡ್ಲೆ ಇಟ್ ಕಡಡ್ಲಿ ಇಟ್ಲೆ ಮಾಡಿದ್ರು
ಕದಲಿಟ್ಟ ಕದಲಿಟ್ಲೆ ಬಜಿ ಮಾಡ್ತಾರಲ್ಲಿ
ದೋಸಾರ ಮಾಡ್ತಾರ ನಂಬಲ್ಲಿ ಹ್ಮ ಒಂದ್ ಮಾ
ಹಿಂಗ ಕಾಲೇಜ್ ಇಲ್ಲಿ ಕೇಳಿಲ್ಲ ತಡಿ ಇಲ್ ಮೊದ್ಲ ಇಲ್ ಕೇಳಿಲ್ಲ ಕಾಲೇಜಿಂದ ಹೊರ್ಗ ಹಕ್ಕ್ಯಲ್ಲ ಕಾಲೇಜಿಂದ ಹೊರಗೋಣ ಬಲಕ್ಕೊಳ್ಳೋಣ
ಹಾ
ಸೀದಾ ಹೋಗ ಅಲ್ಲಿ ಒಂದು ಸಿಗ್ನಲ್ ಸಿಗತ್ ನನಗ ಹ್ಮ್ ಸಿಗ್ನಲ್ ಸಿಗೋಣ ಅಲ್ಲಿ ರಾತ್ರಿ ಅದು ಅದು ಅಡ್ಡಾಡ್ಕ್ ಹೋಗ್ತಿರ್ತಿಲ್ಲ
ಹ್ಮ
ರಾತ್ರಿ ಅ ಹಾ ರಾತ್ರಿ ಅಡ್ಡ್ಯಾಡಕ್ ಹೋಗು ಅಲ್ಲಿ ಚಾ ಕುಡಿತವಿ ಚಾ ಕುಡಿತನ ಇಲ್ಲ ಅಲ್ಲಿ
ಹ ಕುಡಿತಿನಿ ಚಾ ನೀ ಕುಡೀ ನೀನು ಬಂದ್ರ ಬಾ ನಾನು ಚಾ ಕುಡಕತ ನೀನು ಚಾ ಕುಡಕತ ಅಂತ ಮಾಡ್ಬಿಡು ಮತ್ತತ್ ಅದನ್ನೆಲ್ಲಾ ಸಿಗ್ತೆ ದೊಡ್ಡ್ದು
ನಾನು ಚಾ ಕುಡಿದ್ರ್ತೇನೆ ಯಾಕಂದ್ರೆ ನಾಕ ಕಲ್ಲು ಹೋಗ್ಯವು
ನಾ ನಾ ಕ ಕುಡಿಸತೀನಿ ನಿನ್ ಅಲ್ಲಿ ಹೋದ್ರ ಏನ್ ಚಿಂತೆ ಮಾಡ ಹೋಗಬಿಡಾ ನೀನ್ ಹಲ್ ಹಾಕಿಸ್ತೀನಿತ ನಿನ್ ಜೀವಕ್ ಏನಾದ್ರು ನಿನ್ ಜೀವನ ಏನ್ರು ನಾ ಮಾಡ್ಕೋತೀನ ಅಂತ ನೀನ್ ನ್ ತಲಿ ಕಸಕ ಗೋಬಡ ಒಂದ್ ದೋಷಫರಿ ಆಯ್ತ ಕೇಳಿ ಚಾದ್ ಬಗ್ಗೆ
ಇಲ್ಲಿ ಕೇಳಿಲ್ಲ ಅಲ್ಲ ಹೊಕ್ಕವು ಹಾ ಇಲ್ ಕೇಳಿಲ್ಲ ಅಲ್ಲಿ ಸಿಗ್ನಲ್ ಇರ್ತಲ್ಲ ರಾತ್ರಿ ಇಲ್ ಕೇಳಿಲ್ಲ ರಾತ್ರಿಯಲ್ಲಿ ಇಲ್ ಕೇಳಾರ ಕೇಳ ಅಲ್ಲಿ ರಾತ್ರಿ ಹತ್ರಲ್ಲಿ ಹೋಗ್ತಲ್ಲಾ ಚಾ ಕುಡಿಯಕ ಇಲ್ ಕೇಳಾರ ಕೇಳ ಅಲ್ಲಿ ರಾತ್ರಿ ಚಾ ಕುಡಿಯಕ್ ಹೋಗ್ತಲ ಅಲ್ಲಿ ನಾಲ್ಕು ಕಡೆಯಿಂದ ಗಾಡಿ ನಿಂತಿರ್ತಾವ
ಹಾ
ಹ ಆ್ ಬಂಡಿಗಳು ಎಷ್ಟದ ಹೊತ್ತ ಎಣಸು ದಿನ ಆ ಗಾಡಿ ಎಷ್ಟ ನಿಂದ ಎಲ್ಲಿ ಕೇಳಿಲ್ಲ ಇಲ್ ಕೇಳಿಲ್ಲ ಆ ದಿನ ಗಾಡಿ ಎಷ್ಟು ನಿಲ್ತಾವತ್ತ ಅನ್ಸ ವ ಈ ಕಡಿಂದ ಆ ಕಡಿಂದ ನಾಲ್ಕು ದಿಕ್ಕಗಳಿಂದ ಎಸ ಆದ್ಮೇಲೆ ಇಲ್ಕಣ ಇಲ್ಕಣ ಇಲ್ಲ ಏನ ಇಲ್ ಕೇಳಿಸಿ ಕೇಳು ಆದಮೇಲೆ ಏನ್ ಮಾಡ ಎ ಇಲ್ಲಿ ಕೇಳಿಲ್ಲ ಎಣಸ ಆದ್ಮೇಲೆ ಏನ್ ಗೊತ್ತಾ ಅಕೂರ್ನ
ನಾ ಹೇಳ್ತೀನ್ ಕೇಳೋ ಮೊದಲ
ಸಿಗ್ನಲ್
ನಾ ಹೇಳಿದಾರ ಎತನ್ ಜವರ ಮದಲ್ಲ ಸಿಗ್ನಲ್ ಬಿಟ್ರ ಬಿಡ್ಲಿ ಏನ್ರ ಮಾಡಿ ಯನ್ ಕೇಳ್ಬೋದು ಅಕಡೆ ಅಕಡೆ ಹೊಲಿ ಹೇಳ್ತನಿ ಕೇಳಾರ ಮೊದಲ
ಹಾಂ ಏಳು
ಅದೇ ಮಾ ಭಾರತ ಜತ ಅದನ್ ಕೇಳ್ರ ಕೇಳ ಚಾ ಕುಡಿದ ಬಗ್ಗೆ ಮಹಾಭಾರತಾಗ ಒಬ್ಬ ಧೃತರಾಷ್ಟ್ರ ಇದನ ಹಾಳ್ತ ಏನ ಹೇಳದ ಕೇಳಾರ ಕೇಳುವ ಸುಮ್ಮ
ಹಾ
ಮಹಾಭಾರತಗ ಧೃತ ರಾಷ್ಟ್ರ ಇದ್ನಂತ ಧೃತರಾಷ್ಟ್ರಗ ನಾಕ್ ಮಕ್ ಮಕ್ಕಳು ಇದ್ದರಂತೆ
ಹಾ ನೂರ ಒಂದಲ್ಲ ನಾ ಕೇಳಿದ ಮಟ್ಟಿಗೆ
ಧೃತ ರಾಷ್ಟ್ರಕ್ಕ ಅವ್ರ ಅಪ್ಪಗ್ ನಾಕ್ ಮಕ್ಳು
ಅವ್ರಪ್ಪಗ್ ನಾಕ ಏನ ಹ ಅವ್ರ ಅಪ್ಪಗ್ ನಾಕ್ ಮಕ್ಳ ನು ಹ ಯಾರ್ಯಾರು
ಅವ್ರ ನಾಲ್ಕ್ ಮಕ್ಳು ಯಾರಾರ ಇದ್ರು ಹ್ಮ ಮೂವರ್ ಇದ್ರು ಅವ್ರ ಮೂವರ್ ಒಬ್ಬನಿಗೆ ಏನು ಒಂದ್ ನೂರ್ ಒಂದು ಮಕ್ಕಳುಮಕ್ಕಳು ಇನ್ನೊಬ್ನ ಈ ಐದ್ ಮಂದಿ ಮಕ್ಕಳು ಇನ್ನೊಬ್ನ ಈ ಮಕ್ಕಳ ಇರ್ಲಿಲ್ಲ ಅಂತ
ಹೌದನಾ ನೀವ್ ಹತ್ ಹೋಗ್ಬೇಕಲ್ಲ
ನಾ ಯಾಕು ಅಲ್ಲಿ ಹೇಳನ ಬತನ್ಗ ಬಿಟ್ಟಿದ್ದೆ
ಅತಿ ಕೇಳಕ್ಕೆ ಹೋಗಬೇಕಿಲ್ಲ
ಹ ನಾ ಹೇಳದ್ ಕೇಳದ ಕೇಳುವ ಮ ನಡಬರ್ ನ್ ಅಡ್ತಾರ ರಸ್ತೆ ಆಗತ್ತಿದೆ ಸುಮಾರ ಕುಂದ್ರಚಾರ
ಆಯ್ತ್ ಹೇಳಿ
ಧೃತರಾಷ್ಟ್ರನಿಗೆ ನಾಕು ಮಂದಿ ಮಕ್ಳಿದ್ರಂತ
ಹಾ
ನಾಲ್ಕು ಮಂದಿ ಮಕ್ಕಳಿಗೆ ನಾಕು ಮಂದಿ ಎಲ್ಲ ಐದ್ ಮಂದಿ ಮಕ್ಳಿದ್ರ ಅಂತ
ಹಾ ದೃ ಅಲ್ಲೇ ಐದ್ ಮಲ್ಲೇ ಎಲ್ಲ ಎಲ್ಲ ಅಡ್ಡತ್ತ ಅಡ್ಡಡತ್ತ ಅಲ್ಲಿ
ನಾ ಹೇಳದ್ ಕೇಳಾರ ಕೇಳಂಬರಿ ನಿನ್ಗೆ ಆಮೇಲೆ ಅರ್ಥ ಆಗತ್ತಲ್ಲ
ತಪ್ಪದ ಕತ್ತ ತಪ್ಪದ ಮೊದ್ಲು ಕರೆಕ್ಟಗ ಓ್ಕಬ ಹಾ ಮುಂದೇಳ ಹಾ ಹೇಳ ಹೇಳ
ಹಲೋ
ಅಲೋ ಹಾ ಹೇಳ
ಅದೇ ಐದ್ ಮಂದಿ ಇದ್ರಂತದ ಒಬ್ಬ ಮಗನಿಗೆ ಐದ್ ಮಂದಿ ಮಕ್ಕಳು ಅವರು ಪಾಂಡವರು ಹ ಅವರು ಅಲ್ಲಿ ಅವ್ರಿಗೆ ಮತ್ತೆ ಏನೂರ ಒಂದ್ ಮಕ್ಳ ಇರ್ತಲ್ಲ ಅವ್ರಿಗೆಲ್ಲಾ ಯುದ್ಧ ಆಗ್ತೈತ್ಂತ ಯುದ್ಧದಾಗ ಒಬ್ಬನ್ಯ ಆಕೈತು ಅವರು ನಡ
ಅದೇ ಯಾರ್ ನೋಡುವಲ್ಲ ಯಾರ ನೋಡ್ಬರ್ಕ
ಕೌರವ್ರು ಮತ್ತ ಪಾಂಡವ್ರು ನಡಬರ್ಕ್ ಆಾಕ್ಕೈತಿ
ಹ ಅವರಿಬ್ಬ್ರ ಯಾರ್ ಮಕ್ಳ
ಅವ್ರಿಬ್ರು ಒಬ್ಬನ ಮಕ್ಳ ಇರ್ತಾರ
ಅ ಅವ್ರ ಯಾರ ಅವ್ರ
ಈಗ ಹೇಳ್ತೇತ ಆಮೇ ಎಲ್ಲ ಹೇಳ್ತೇತ ಕೇಳ ಮೊದಲವರು ಕೇಳ
ಹಾ ಹೇಳ
ಅವರು ಇಟ್ರು ಮಕ್ಳ ಇರ್ತಾರತಾ ಅವ್ರಿಷ್ಟು ಮಕ್ಕಳ ಅವ ಯುದ್ಧ ನಡೀತಿರ್ದೈತಿ ಅದೆಲ್ಲಾ ಮಾಡ್ತಿರ್ದೈತಿ
ನೀಯೇ ಮಾಡ ಆಕ್ತದಿಲ್ಲ ನೀನು ಹೋಗ್ಬೇಕಕ್ಕೆಲ್ಲಾ
ಅಲ್ಲಿ ಹೋಗ್ಬೇಕಕ್ ಅನ್ಕೊಂಡೆ ಆಮೇಲೆ ಹೋಗುದ ಆಲಿಲ್ಲ ಬಿಟ್ಟ ಬಿಟ್ಟ
ಹ ಅಛಾ ಹಂಗ ಆಯ್ತಾ ಮತ್ತೆ ಹೆಂಗ್ ಮತ್ತ ದಾ ನೀ ಎರ್ಬಬೇಕಕ್ ಆಗಿತ್ ನೋಡ ಏ ಮಾಡುದ್ ಏ ಮಾಡಕ್ ಆಗಲ್ಲ ನಿದ್ದೆ ಅಂದ್ರೆ ಮತ್ತ ಕಥೆನೆೇ ಬೇರೆ ಇದು ತಗೋತಿತ್ತದ ರೂಪ
ಹಾ ಹೇಳಳ್ ಮುಂದೆೇಳಿ ಏನಾಯ್ತಾ ಹ್ಮ್
ನೀ ಹೇಳ್ಬಣ ಮತ್ತೇಏನ್ರ ನಡ್ಸಿದೀನ ಅಂತೆ
ಏ್ ನೀ ಕತೆೆ ಅರ್ಧಕ ಬಿಟ್ಟು ಮುಂದೇಳು
ಅದ ಧೃತ ರಾಷ್ಟ್ರ ಮುಗತಲ್ಲಾ ಇದು ಬಿಡಿ ಈಗ ರಾಮ ಸೀತೆಯವರು
ಏ ನೀ ನೀ ನೀವ್ ಒಂದ ಕತೆ ಮೊದ್ಲ ಹೇಳಪ್ಪಾ ನೀ ಇಟ್ಟು ಒಂದಕ್ ಒಂದ್ ಒಂದಕ್ ಒಂದು ಬಿತ್ ಹೇಳ್ಕೊತ
ಅವಂದ್ ಸ್ಲ್ಪ ದೊಡ್ಡ ಮಸ್ಸಿದ್ರೆ ಜಾಸ್ತಿ ಆಗ್ತರ್ತಿ
ಹ ಹೇಳ್ಬೇಕಪ್ಪಾ ಹ್ಮ ಹೇಳು
ಈ ಮೈದಾನದ ಏನ್ ಮಾಡಾಕತ ಅಲ್ಲಿ
ಇಲ್ಲಯ ಇದು ಹರಕತಿದ್ಯಾ ಹುಲ್ಲು
ಒಳ್ಳರಿ ಆಗತಿದ್ದೆ ಅಲ್ಲಿ ಕಟ್ಲಾಕ ಯಾರ ಬರ್ತಾರ ಅನ್ ಯಾರ ಬಂದ್ ಕೇಳ್ತಾರ ಮೈದಾನದಕ ಆಟ ಆಡ ಬರ್ತಿದಿ
ಈಗ ಆಟ ಆಡಕ್ ಇಷ್ಟ ಅಲ್ಲಣ್ಣ ನನ್ಗ ಹೊರಂಗಣ ಆಟಗಳು ಯಾವು ಬರಂಗಿ ಅಲ್ಲಣ್ಣ ನಾ ಬರೀ ಚಬರಂಗ ಒಂದ ಆಡ್ತೇನಿ ಆ ಹಾ ಮತ್ತೆೊಂದು ಹ ಆ ಹೊರಂಗಣೆ ಆತ್ತ ಹಡ್ತೇನಿ ಇಲ್ಲ ಬಿಟ್ರೆ ಇದ್ ಅ ದ್ಯವತ್ಯದ ಏನ್ ಆಡೋದಲ್ಲ
ಹ್ಮ್
ಹಾ ಹೊರಾಂಗಣ ಆಟಗಳು ಅದೇ ಕಬಡ್ಡಿ ಇವೆಲ್ಲಾ ಆಡಕ್ ಬರ್ಲಂಗೆ ಅಷ್ಟು ಸ್ವಲ್ಪ ಇ ಕಡೆ ಬಣ ಅಲ್ವಾ ಇಕ್ಕಡೆ ಬಾಣ್ಣ ನೀನ ಹೇಳಳ್ಬೇಕಪ್ಪಾ
ಒಳಾಂಗನಾಾಟಗಳು ಯಾವಡ್ತರ್ ನ ಒಳಾಂಗನಾಾಟಗಳು
ನಾನ ಚಬರಂಗೊಂದ ಆಡ್ತೀನಿ ಆ ಮತ್ತದ್ ಯಾವ್ದದು ಆ ಚಕ್ಕರ್ ಒ್ ಆಡ್ತಿನಿ ಹಾವು ಏಣಿ ಆಡ್ತೀನಿ ಹಾಗೆ ಇದು ಬರ್ತ ಗೊತ್ತೇ ಅನೋಣ ಏನಂತಾರ ಅದಕ್ಕ ಏನಂತಾರ
ಏನಿಲ್ಲಣ್ಣನ್ ನೀವ ಒಂದಚೂರು ಏನ್ರ ಹೇಳಿರ ಚಲೋ ಆತಿತ್ತು
ಹ್ಮ ಸ ನೀವೇ ಹೇಳ್ಬೇಕಪ್ಪ ದೊಡ್ಡ ಮಂದಿ
ಇ ಹೆಂಗಗೆ ಹೆಂಗ್ ಮಾಡಿಿ ಹೆಂಗಣ್ಣನು ಒಂದಂಚೂರು ನಾಷ್ಟ ಇಷ್ಟ ಏನಾರ ಮಾಡ್ಸಿದ್ರ ಅಂದ್ರೆ ಒಂಚೂರು ಚಲ ಆತೈತಿ ಅಂಜರ್ ಬಡರ್
ನಾನೇ ರೊಕ್ಕ ನಾನ ರೊಕ್ಕಲತ್ ಕೊತನೆ ಅತ ಕಾಲ ರೊಕ್ಕ ರೊಕ್ಕ ರೊಕ್ಕ ಎಷ್ಟು ಬೇಕಲ್ಲಿ ರೊಕ್ಕ
ಹ್ಮ ಹಯ ಇಲ್ಲೇ ಆಯ್ತ ಮತ್ತೆ ಎಷ್ಟು ಬೇಗಣ ಏನ್ ಹಡ್ಸಿರೋಣ್ಣ ಮತ್ತೆ
ಅಲ್ಲ ಒಂದ್ ಕಡೆ ಎಂತ ಹೋಗಿ ಗೊತ್ತೆ ನ ಯಾರು ಇರ್ಬಾರ್ದು ಅಂತಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಯಾಂದ್ರೆ ಮನಶಶಾಂತಿ ತಗೋಬೇಕ
ಆ ಮನಶಶಾಂತಿನ್ ತರ ಜ್ಞಾನೋದಯ ಆಗಿ
ಮತ್ತತ್ ಮಟೆ ಸೇರೆ ಅಂತೇನ್ಿ ಬ್ಯಾಡ್ ಬಿಡ ಅದೆಲ್ಲಾ ಬ್ಯಾಡ
ಆಣ
ಮತ್ತತ್ ಮಟ ಸೇರಿ ಅಂತೇನ್ ಬಾಳ್ ಬಿಡು
ಇಲ್ಲಿ ಬಿಡೋಣ ಮಠ ಏ ಸರಿ ಎಲ್ಲ ಮದ್್ ಮದ್ ಮದುವದೆ ಎಲ್ಲಾ ಹಾಕ್ತೀನಿ ಏನು ಕಷ್ಟ ಏನಿಲ್ಲ
ಹ್ಮ್
ನಿಮ್ದಣೆ
ನಮ್ದು ನಮ್ದು ನೋಡ್ಬೇಕ.
ಹ. ಮತ್ತೆಣ್ಣ ಮಸ್ತಾಗಿ ಏನಾರ.. ಹಣ..
ಕ್ಲಸ್ ಎಲ್ಲಿ ನಿನ ನಗೆ
ನಮ್ ಕ್ಲಾಸ್ ಎಲ್ಲಣ್ಣ ಕ್ಲಾಾಸಸ್ ಎಲ್ಲ ಬಿಟ್ಬಿಟ್ಟೋಣ
ಹಾ ಇವೆಲ್ಲಾ ಬಿಟ್ಟು ಇವೆಲ್ಲಾ ಬಿಟ್ಟು ಅಲ್ಲ ನಮ್ಮಂತ ಹುಡ್ಗರು ತಲ ತಿನ್ನೋದು ಹದಲ್ಲ ಹರಗಡ್ದು ಅಲ್ಲ ಅಲ್ಲ ಹರಗಡ್ದ.. ಬಿಡು ಅದನ ಒಂದ್ ಕಡೆ ಇಡು ನಮ್ಮಂತ ಸಣಸಣ್ಣ ಹುಡುಗರು ತಲೆ ತಿನ್ನೋದಪ್ಪಾ..
ಹಂಗೆಲ್ಲಾ ಏನ್ ತರೀತೀನಲ್ಲೇಣ್ಣ ನಿಮ್ಗೆ ನೀವು ಜರ ದೊಡ್ಡ ಮಂದಿ ಆಗಿಬ ಬಿಟ್ರಿ ನಾವ್ ಮಾತಾಡ್ಸ ಕಟ ಮಾತಾಡಲ್ಲ ದೊಡ್ಡ ದೊಡ್ಡ ದೊಡ್ಡವರಗಡೆ ಸೇರಿಗ ದೊಡ್ಡ ದೊಡ್ಡವರ ಆಗಬ ಬಿಟ್ರಿ ರೊಕ್ ಅಲ್ಲಾ ರೊಕ್ ಬಂದ್ಮ್ಯ ಎಲ್ಲಾ ಮಾತಾಡ್ತಿರಂತ ಮಾತಾಡ್ತಿರಿ ಮಾತಾಡ್ರಿ ಏನಾಗಲ್ಲ
ಾ ಮಾತಾ ಇೇವಣ್ಣ ಈಗೆಲ್ಲ ಕಾರ್ಯನ ಇರ್ತ ನಾವವು ಈಗೆಲ್ಲಾ ಯಾರಿಗೂ ಸಮಯ ಕೊಡಕ್ ಆಗದ ಇಲ್ ನೋಡು
ಹ್ಮ್ ಅದೇ ಆದ್ಮೇಲೆ ಬಿಸಿಿ ಪರ್ಸನ್ ಆಗ್ಬಿಟ್ರಿ
ಹಾ ಅದೇ ಅಣ್ಣ ಫುಲ್ ಕಾರಾರ್ನ್ ಇರ್ತಾರ ನಾವ್ ನೀ ಏನೋ ಸ್ವಲ್ಪ ಸಮಯ ಕೊಡ್ತಿೀವಿ ಮತ
ಮತ್ತ
ನೀ ಹಬೇಕ ಯ ಕ್ಲಾಸಿಕಲ್ದ ಹೋಗಲ್ಲೇನ ಆ ಹಲೋ ಕಶಿಗವಾಲೆ
ಹ್ಮ ಹೋಗಕಣ ಕ್ಲಾಸಿಗೆ ನಾಷ್ಟ ಇಷ್ಟ ಎಲ್ಲ ಒಂದಚೂರು ಮಾಡ್ಸರ ಚೊಲೋ ಆತತಣ್ಣ ನೀವು
ಅಹ ಇಲ್ಲ ನಾ ಸ್ವಲ್ಪ ರಕ್ತ ಬರೋರಣ ಸ್ವಲ್ಪ ಬದ್ಲಾಗ್ಬ ಬಿಡ್ತೇನೆ ಈಗೆಲ್ಲಾಶ ಅ ಮಾಡ್ಸೆ ಬಾಳ ಕಾರ್ಯನ ಇರ್ತಾವ ಗೊತ್ತಲ್ಲ ನಿನಗೆ
ಆ್ ಬಿಜಿ ಆಗ್ಿಬ ಬಿಟ್ರಿ ನಮಗೆಲ್ ಮಾತಾಡ್ಸಲರಿ
ಅ ನಿನಗಲ್ಲ ನಾನ್ ಯಾರಿಗು ಮಾತಾಡ್ಸಂಗಿಲ್ಲ ನನ್ಗೂ ನಾನೇ ನನ್ ನಾನೇ ಮಾತಾಡ್ಸ್ಕೊಲ್ಲಲ್ಲ ಮನ್ಯಾಗು ೋನ್ ಹಚ್ಚಚ್ ಬೈತಾರ ಏನ್ೇಮ್ಮ ಇದು ಮನ್ಯಾಗ ಅದ ೋನ್ ಹಚ್ಚಂಗಿಲ್ಲ ಹಂಗ ಹಿಂಗ ನನಗೂ ಬೈತ ಣ ದಂಗ ಮಾಡಿನೇ ಕಡಿಮೆ ಮಾಡ್ಬಿಟ್ಟೆೇನ್ ಈಗ ಉಪಯೋಗಿಸಸ್ಕೊದ ಮನೇಲ್ಲಾ ಬೈತಾರೆ ಏನ್ ಮಾತಾಡೋುದಿಲ್ಲ ನೀನು ಎದ ಎದ ಕೊಡಿಸಿದ ನಿಮ್ ಜಂಗವಾಣಿ ಆ ತರ ಈ ತರಲ್ಲ ಬೈತ ಅಷ್ಟು ಕಾರ್ಯನರ್ತಾಗ ಬಿಟ್ಟು ನಣ ಅದೇಣ
ಸರಿ ಅಣ್ಣ ಆಮೇಲೆ ಅಸ್ತೇನೋಣ್ಣ
ತಡಿ ಅಣ್ಣ ಇಲ್ಲಿ ಕೇಳಿಲ್ಲಿ ಹಲೋ ಇಲ್ ಕೇಳಿದ ಹಲೋ ಹಲೋ
ಹಣ್ಣ ಸರಿ ಅಣ್ಣ ಅಸ್ತೀಿನ ಆಮೇಲೆ
ಈ ಇವತ್ತೇನ ಕ್ಲಾಸಿಗೆ
ಓ ಓಕೆ ನಣ್ಣ ಈಗ